ಹಲೋ ಹಲೋ
ನಾನ್ ಆರಾಮಿದೀನಿ ನೀವ್ ಹೇಗಿದ್ದೀರಾ
ಹಾ ನಾವ ಆರಾಮವ
ಹಾ ಹ್ಮ ಹ್ಮ್ ಎಲ್ಲ ಮನೇಲೆೆಲ್ಲಾ ಹೆಂಗಿದ್ದಾರೆ
ಚೆನ್ನಾಗಿದ್ದಾರೆ ನಿಮ್ಮ ಮನೇೆಯಲ್ಲಿ
ಲ್ಲೊ ಎಲ್ಲಾ ಆರಾಮ್ ಇದಾರೆ
ಹ್ಮ ಮತ್ತೆ ಯಾವಾಗ ಹೋದ್ರಿ ಬೆಂಗ್ಳೂರಿಂದ
ಬ್ಯಾಂಗ್ಳೂರಿಂದ ನಾನೀಗ ಆಲ್ರೆಡಿ ಒಂದ ವೀಕ್ ಆಯ್ತು ಬಂದು ಹ್ಮ್ ಹ್ಮ್ ಮತ್ತೆ ಹೇಳಬೇಕು ಕಲಾ ಎಲ್ಲ
ಹೇಗ್ ನಡೀತಿದೆ ನಿಮ್ಮ ಕೆಲ್ಸ ಕಾರ್ಯಗಳೆಲ್ಲ
ನಂದೆಲ್ಲ ಪರವಾಗಿಲ್ಲ ಚೆನ್ನಾಗಿ ನಡೀತೈತೆ ಸದ್ಯಕ್ಕಿಗ ಇಲ್ಲೇ ಒಂದು ಸ್ಕೂಲ್ ಸ್ಕೂಲ್ ನೋಡ್ಕೊಂಡಿದೀನಿ ನೆಕ್ಸ್ಟ್ ಮಂತ್ ಇಂದ ಸ್ಕೂಲ್ಗೆ ವರ್ಕ್ ಆಗಿದೆ ಸೊ ನೆಕ್ಸ್ಟ್ ಮಂತ್ ಇಂದ ಸ್ಕೂಲ್ ಹೋಗ್ಬೇಕು ವರ್ಕ್ಗಿ
ಏನ್ ವರ್ಕ್
ಟೀಚರ್ ವರ್ಕು
ಹ ಹ
ಅದು ಬಿ ಎಸ್ಸಿ ಬಿ ಎಡ್ ಆಗಿದೆ
ಹಾ ಹಾ
ಸೊ ಎಂ ಎಸ್ಸಿ ಮಾಡ್ತಾ ಇದ್ದೀನಿ ಹಂಗೆ ವರ್ಕ್ ಮಾಡ್ತಾ ಇದ್ದೀನಿ
ಓಕೆ ಓಕೆ ಒಳ್ಳೇದ ಏನೋ ಒಳ್ಳೆ ಸುದ್ದಿ ಕೇಳ್ದಂಗತಪ್ಪ
ಹಾ ಹಂಗಾ ಹೌದು ಹೌದು ಹೌದು ಮತ್ತೆ ಮಕ್ಕಳಿಗೆಲ್ಲ ಪಾಠ ಕಲಿಸ್ಬೇಕಲ್ಲ ಸೊ ಮ ಮಕ್ಕಳಿಗೂ ಒಂದು ಎಜುಕೇಷನ್ ಚೆನ್ನಾಗಿ ಸಿಗಲಿ ಅನ್ನೋದು ಒಂಥ
ಹ್ಮ ಹ್ಮ ಮತ್ತೆ ಹೇಗಿದೆ ಹೆಲ್ತ್ ಎಲ್ಲ
ಎಲ್ಲಾ ಆರಾಮ ಇದೆ ನಿಮ್ ನಿವ್ ಹೆಂಗಿದ್ದೀರಾ
ನಮ್ದು ಹಂಗೆ ಒಂದ್ ಸ್ವಲ್ಪ ನಾವಿಷ್ಟ ತುಂಬಾ ಟೈಮ್ ಕೂರ್ತೀವಲ್ಲಾ ಸ್ವಲ್ಪ ಬ್ಯಾಕ್ ಪೇನ್ ಅಷ್ಟ
ಏಕೆ ಹೊ ಲೈಬ್ರರಿಯಲ್ ಕೂತು ಕೂತು ಅಲ್ವಾ ನೀವು ಏನ್ ಓದ್ತಾ ಇದ್ದೀರಾ
ನಾವು ಯು ಪಿ ಎಸ್ ಸಿ ಓದ್ತಿದ್ವಿ
ಹ್ಮ ಯು ಪಿ ಎಸ್ ಸಿ ಏನ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರದಾ
ಹೌದೌದು ಸೆ ಸ್ಟೆ ಸ್ಟೇಟ್ ಗೌರ್ಮೆಂಟು ಸೆಂ
ಸೆಂಟ್ರಲ್ ಹೋಹೋ ನೀವೆಲ್ಲ ಯಾವ್ದ ಯಾವ್ದು ಎಕ್ಸಾಮ್ಸ್ ಬರ್ದಿದ್ದೀರಾ
ನಾವು ಇವಾಗ ಬ್ಯಾಂಕಿಂಗ್ ಬರ್ದಿದ್ದೀವಿ
ಒಕೆ ಎಸ್ ಡಿ ಎಫ್ ಡಿ ಎಲ್ಲ ಬರ್ದಿದ್ದೀರಾ
ಹ ಇಲ್ಲ ಬರ್ದಿಲ್ಲ ಅದೇನ ಹ ಪಿ ಡಿ ಒ ಬರ್ದಿದ್ದೀವಿ
ಓ ನೈಸ್
ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಬರೆದಿದ್ದಿವಿ
ಓಹೋ ಎಲ್ಲ ಯಾವ್ದು ನೀವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಎಲ್ಲಾ ಎಷ್ಟ್ ಅಟೆಂಪ್ಟ್ ಕೊಟ್ಟಿದ್ದೀರಾ
ಎರಡು ಅಟೆಮ್ಟು ಆಗಿದೆ
ಓ ಹೋ ನೈಸ್ ನೈಸ್
ಮತ್ತೆ ನಿಮ್ಮ ಆರೋಗ್ಯ ಹೆಂಗಿದೆ
ಗ್ಯಾ ಚೆನ್ನಾಗಿದೆ
ಏನ್ ಅದು ರಹಸ್ಯ ನಿಮ್ಮ ಆರೋಗ್ಯ ಇಷ್ಟೊಂದು ಚೆನ್ನಾಗಿದಿಯಲ್ಲ
ಏನಿಲ್ಲ ನಾನು ಡೈಲಿ ಮಾರ್ನಿಂಗ್ ಸಿಕ್ಸ್ಗೆ ಎದೆಳ್ತೀನಿ ಅಬ್ಬಾ ಸಿಕ್ಸ್ ಕೆಜ್ ಬಿಟ್ಟು ಹಾ ಅನಿಂಟೆಲಿಜಬಲ್
ಹ್ಮ
ಒಂದ್ ಸೆಕೆಂಡ್ ಅ ನನ್ ಮಾರ್ನಿಂಗ್ ಸಿಕ್ಸ್ಗೆಲ್ಲ ಎದ್ಬಿಟ್ಟು ಆ ವಾಕ್ ವಾಕ್ ಹೋಗ್ತೀನಿ
ಹ್ಮ್ ಮತ್ತೇನ್ ಸಮಚಾರ ಮದ್ ವಾಕ್ ಮಾಡ್ತೀರಾ ಫುಲ್ ಎಕ್ಸೈಸ್ ಎಲ್ಲ ಮಾಡ್ತಿರಾ ಅನ್ಸುತ್ತೆ ಜಿಮ್ ಏನಾದ್ರು ಹೋಗ್ತಿರಾ
ಇ ಇಲ್ಲ ಇಲ್ಲ ಇನ್ನು ಸಾರಿ ನಾನು ಮ ಮಾರ್ನಿಂಗ್ ಸಿಕ್ಸ್ಗೆಲ್ಲ ಎದ್ಬಿಟ್ಟು ವಾಕ್ ಹೋಗ್ತೀನಿ ಅ ಒಂದು ಸಿಕ್ಸ್ ಫಿಫ್ಟ ಫ್ಟಿ ನಂಗೆಲ್ಲಾ ವಾಕ್ ಹೋಗಿ ಒಂದ್ ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ
ಹಾ ಹಾ
ಸೊ ಬಂದ್ಬಿಟ್ಟು ಮತ್ತೆ ಡೈಲಿ ರುಟೀನ್ ಹೆಂಗಿರುತ್ತೆ ಹಂಗ್ ಮಾಡ್ತೀನಿ ಹ್ಮ್ ಜಿಮ್ಗೆಲ್ಲ ಹೋಗ್ತಾ ಇಲ್ಲಾ ನೀವ್ ಹೋಗ್ತೀರಾ ಜಿಮ್ಗೆ
ನಾನು ಹೋಗಿದ್ದೆ ಒಂದ್ ಮಂತ್ ಹೋಗಿ ಆಮೇಲೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅಂತ ಬಿಟ್ಟೆ ಅಂದ್ರೆ ಚೆನ್ನಾಗ್ ಬಂದಿತ್ತು ಬಾಡಿ ಎಲ್ಲ ಎಲ್ರಿ ಹೋಗಾಕಾಗಲ್ಲ ಶುಗರ್ ಡಯಟ್ ಅಲ್ಲೆಲ್ಲ ಇರಬೇಕು ಹ ಮತ್ತೆ ಪ್ರೋಟೀನ್ ಎಲ್ಲ ಚೆನ್ನಾಗ್ ತಗೋಬೇಕು ಹಂಗೆಂತಲ್ಲ ಬಟ್ ಅವಾಗವ ತಿಂತೀವಿ ನಮಗೆ ಸ್ವೀಟು ಇಸ್ಟ ಇದೆ
ಹ್ಮ್ ಹ್ಮ್
ಪ್ರೋಟೀನ್ ಮೈಂಟೇನ್ ಮಾಡಬೇಕು ಡೈಲಿ ಹೋಗ್ಬೇಕು
ಡಯಟ್ ಪ್ಲಾನ್ ಕರೆಕ್ಟ್ ಆಗಿದ್ರೆ ಹೆಲ್ತಿ ಆಗಿರ್ತೀವಿ ಸೊ ಒಂದ್ ಹೆಲ್ತ್ ಮೇಂಟೈನ್ ಮಾಡ್ದಂಗೂ ಆಗತ್ತೆ ನಿಮಗೂ ಕೂಡ
ಬಟ್ ಹೋಗ್ಬೇಕು ಇವಾಗ ಎಕ್ಸಾಮ್ ಇದೆ ಎಕ್ಸಾಮ್ ಆದ್ಮೇಲೆ ಹೋಗ್ಬೇಕು ಅಂತ ಪ್ಲಾನ್ ಇದೆ
ಸಮಸಲ
ಈ ಮೊಂತ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದೆ
ಓಕೆ ಓಕೆ
ಅದಾದ್ಮೇಲೆ ನಾ ಹ ಅದಾದ್ಮೇಲೆ ನಾನು ಫ್ರೆಂಡ್ಸ್ ಸಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ ನೋಡೋಣ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ
ಓಕೆ ಆತರ
ಕಡೆ ಬೆಂಗಳೂರು ಕಡೆ ಎಲ್ಲ ಯಾವಗ್ ಬರೋದು.
ನಾವು ಅದೇ ಅನ್ಕೊಂಡಿದೀವಿ ಈ ವೀಕ್ ಅಲ್ಲಿ ಬರೋಣ ಅಂತ. ನೋಡ್ಬೇಕು ಇನ್ನು ನಮ್ದು ಪ್ಲಾನ್ಸ್ ಇಲ್ಲ.
ಹ್ಮು
ಸೊ ಬಂದ್ರೆ ಈ ವೀಕ್ ಅಲ್ಲೆ ಬರೋದು ಅನ್ನೋದೊಂದು ಪ್ಲಾನ್ ಇದೆ. ಬಂದ್ರಿ ನಾನ್ ಹ ನಾನು. ಶುಗರ್ ಡಯಟ್ ಎಲ್ಲ ಮಾಡ್ತೀನಿ ನಾನು ಸಿಕ್ಸ್ ಮಂತ್ಸಿಂದ ವಾಕ್ ಹೋಗ್ತಿದ್ದೀನಿ. ಹಾ ಹಂಗಾಗಿ ಶುಗರ್ ಕಂಪ್ಲೀಟ್ ಕಟ್ ಮಾಡ್ಬಿಟ್ಟಿದ್ದೀನ್ ನಾನು.
ಹ
ಮತ್ತೆ ಏನ್ ತಿಂತೀರಾ ಅಂಗೆ
ನನ್ ಇಲ್ಲಾ ಡ ಒನ್ ಹಾ ಹಾ ಮಾರ್ನಿಂಗ್ ಓಟ್ಸ್ ತಿಂತೀನಿ ಟೀ ಕಾಫಿ ಎಲ್ಲ ನಾನು ಕುಡಿಯಲ್ಲ. ಆರ್ಲಿಕ್ಸ್ ಕುಡಿತೀನಿ ನಾನು ಟೀ ಕಾಫಿ ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ ಸ್ವೀಟ್ಸ್ ಎಲ್ಲ ನಾನು ಜಾಸ್ತಿ ತಿನ್ನಲ್ಲ.
ಹಾ
ಹಾ ಕಂಪ್ಲೀಟ್ ಶುಗರ್ ಅಂತೂ ಫುಲ್ ಬಿಟ್ಬಿಟ್ಟಿದ್ದೀನಿ ಅವಾಯ್ಡ್ ಮಾಡ್ಬಿಡ್ತೀನಿ.
ನಾವು ಬಿಡ್ಬೇಕ್ರಿ ಇಲ್ ಫ್ಯಾಟು ತುಂಬಾ ಬ್ಯಾಡ್ ಫ್ಯಾಟ್ -
ಫ್ಯಾಟ್ನೆಸ್ ತುಂಬಾ ಫ್ಯಾಟ್ನೆಸ್ ತುಂಬಾ ಬಂದಿದೆನಾ
ಹು
ಏನಿಲ್ಲ ಶುಗರ್ ಕಟ್ ಮಾಡಿ ಮತ್ತೆ ರೈಸ್ ತಿನ್ಂತೀರಾ.
ಹು ತಿಂತಿ -
ಬಿಡಿ ರೈಸ್ ಬೇಡ ತಿನ್ಬೇಡಿ ಜಾಸ್ತಿ ಅವಾಯ್ಡ್ ಮಾಡಿ ರೈಸ್ ನ. ರೈಸ್ ಕೂಡ ಫ್ಯಾಟ್ನೆಸ್ ಮಾಡುತ್ತೆ.
ಹಾ
ಹಾ
ಮಂದೆ ಯಾವ್ ಸಬ್ಜೆಕ್ಟ್ ತಗಳೋದು ಅಂತ ನೀವು.
ನಾನು ಸೈನ್ಸ್ ತಗೊಳ್ಳೋದು. ಹ್ಮ್ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವ ನ್ ಇವಾಗ ಎಷ್ಟು ಎಕ್ಸಾಮ್ಸ್ ಅಟೆಂಡ್ ಮಾಡಿದೀರಾ. ತೊಟಲ್ಲು
ಒಂದು ನಾಲ್ಕ್ ಮಾಡಿದ್ದೀನಿ ಹ ಯಾವ್ದೂ ಆಗಿಲ್ಲ
ಓಕೆ
ನಾ ಇನ್ನೂ ಟ್ರೈ ಮಾಡ್ ಬಿಡಬಾರ್ದಲ್ಲ ಅಂತ ಕಾನ್ಫಿಡೆನ್ಸ್ ಇದೆ.
ಓಕೆ
ಹ್ಮ ಅದಕ್ಕೆ ಹ್ಮ
ಯಾವದೇ ಕಾರಣ ಯಾವದ್ರಲ್ಲಾದ್ರು ಲಕ್ ಇದ್ರೆ ಹಾಗೆ ಆಗುತ್ತೆ.
ಹ ಹಾ ಹೌದು ಹೌದು. ಮತ್ತೆ ನೀವು ಯಾವ್ದೋ ಎಕ್ಸಾಮ್ಸ ಗ್ ಓದಿಲ್ವಾ.
ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಿಲ್ಲ ನಾನು ಎಂ ಎಸ್ ಸಾರಿ ಬಿ ಎಸ್ ಸಿ ಆಯಿತು ಆಮೇಲೆ ಬಿ ಎಡ್ ಮಾಡ್ ಮಾಡಕೊಂಡೆ ಆಮೇಲೆ ಈಗ ಎಮ್ ಎಸ್ ಸಿ ಮಾಡ್ಕೂತಾ ವರ್ಕ್ ಮಾಡ್ತಾ ಇದ್ದೀನಿ.
ಹ್ಮ
ಹಾ
ಮತ್ತೆ ಏನ್ ಸಮಾಚಾರ.
ಮತ್ತೆ ಹೇಳ್ಬೇಕಲ್ಲ ಟೀ ಕಾಫಿ ಆಯ್ತಾ.
ಹ್ಮ ಇಲ್ಲ ಮಾ ಹೋಗ್ಬೇಕ್ರಿ ಇವಾಗ. ಅದೇ ಗೊತ್ತಲ್ಲ ಎಲ್ಲಿಂದ
ಗೊತ್ತು ಗೊತ್ತು ಗೊತ್ತು
ನೀ ಕೂಡಿಯಲ್ವಲ ಕಾಫಿ ಟೀ ಎಲ್ಲ
ಬಿಟ್ಟಿದ್ದೀವಿ ನಾವು ತುಂಬಾ ದಿನ ಆಯ್ತ ನಾವು ಒಂದು ಅರೌಂಡ್ ಒಂದ್ ವರ್ಷ ಸಿಕ್ಸ್ ಮಂತ್ಸ್ ಆಯ್ತು ನೋಡಿ ಟೀ ಕಾಫಿ ಎಲ್ಲ ಬಿಟ್ಟು
ಓ ಅದಕ್ಕೆ ಹೆಲ್ತ್ ಚೆನ್ನಾಗಿದೆ
ತುಂಬಾ ಚೆನ್ನಾಗಿದೆ ಹೆಲ್ತ್ ಮಾತ್ರ
ನಾವು ಕಾಫಿ ಟೀ ಹ್ಮ್ ನಾವು ಕೂತು ಕೂತು ಬೋರ್ ಆಕ್ತೇವೆ ಒಂಥರ ಹಗೆ ವಾಕ್ ಹೋಗಿ ಒಂದು ಕಾಫಿ ಕುಡಿದ್ರೆ ಏನೋ ಒಂದು
ನೀವ ಎಲ್ಲಿ ಇರೋದು ಬೆಂಗ್ಳೂರಲ್ಲಿ ಇರೋದಾ ಹ ಬೆಂಗಗಳೂರಲ್ಲಿ ಎಲ್ಲಿರೋದು ನೀವು
ಎಲ್ಲ ವಿಜಯನಗರ್
ಓಕೆ ನೈಸ್ ನೈಸ್ ನಾನು ವಿಜಯನಗರಕ್ಕೆ ತುಂಬಾ ಸತಿ ಬರ್ತಾ ಇರ್ತೀನಿ ಅವಾಗವಾಗ ನನ್ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಸೊ ನನ್ ಫ್ರೆಂಡ್ಸ್ ನಾವು ಮಾತಾಡ್ಸೋಕೆ ವಿಜಯನಗರಕ್ಕೆ ಬರ್ತಾ ಇರ್ತೀನಿವಾಗವಾಗ
ಹಾ ಹಾ ಮತ್ತೆ ನಿಮ್ದು ಮನೇಲಿ ನಾಯಿ ಇದೆಯಲ್ಲಾ ಹೆಂಗಿದೆ
ನಮ್ಮ ಮನೇಲಿ ತುಂಬಾ ಚೆನ್ನ ಇದಾರೆ ಹ್ಮ್ ಎಲ್ಲಾ ಆರಾಮ್ ಇದಾರೆ
ಹೆಸರು
ನಮ್ದು ಅದ್ರ ಹೆಸರು ಸಾನು ಅಂತ ಹಾ ಸರ್ ಅದನ್ನು ತ್ರೀ ಮಂತ್ಸ್ ಬೇಬಿ ಅದಿನ್ನು
ಹಾ ಮೊದ್ಲ ಇದಿದ್ದ
ಹ ಹಾ ಅದುೂ ಇದು ಲ್ಯಾಬರ್ ಡಾಗ್ ಇತ್ತು ಅಂಡ್ ಸ್ಟ್ರೀಟ್ ಸ್ಟ್ರೀಟ್ ಡಾಗ್ಸ್ ಕೂಡ ಇದಾವೆ ಈಗ ಒಳಗ ಇರೋದ್ ಮಾತ್ರ ಹತ್ರ ಒಂದು ಶೆಜಜು ಅದು ಬ್ರೀಡು ಸಾನು ಅಂತ ನಾಳೆ ಹಾ ತುಂಬಾ ಅಯ್ಯೋ ನಮ್ಮ ಮನಲಿ ಎಂಟು ನಾಯಿ ಸಾಾಕಿದ್ದೀನಿ ಇಷ್ಟ ಸ್ಟ್ರೀಟ್ ಟಾಕ್ಸು ಹ ಒಂದು ತುಂ ತುಂಬಾ ತುಂಬಾನೇ ನಮ್ಮ ಮನಲಿ ಎಲ್ರಿಗೂ ನಾಯಿ ಪ್ರಾಣಿ ಅಂತನೆ ತುಂಬಾ ಇಷ್ಟ ಒಂದ ನಾಯಿ ಒಳಗಡೆ ಮತ್ತ ಹಾ ಜಾತಿನಾಗಿ ಇನ್ನೆಲ್ಲಾ ಸ್ಟ್ರೀಟ್ ಡಾಗ್ಸ್ ಎಲ್ಲ ಹೊರಾಗಿರ್ತಾರೆ ಎಂಟು ಜನ
ಹಾ ಹಾ
ಹಾ ಹಾ
ಮತ್ತೆ ಇಲ್ಲ ನಮ್ಮ ಮನೆಯಲ್ಲಿಲ್ಲ ಮುಂಚೆ ನಾನು ಇದ್ದಾಗ ಒಂದುಿತ್ತು ನಾಯಿ ರೂಬಿಯಿಂದ
ಹಾ ಹಾ
ನನಗೆ ಅಟ್ಯಾಚ್ ಆಗಿತ್ತು ನಾನೇ ಡೈಲಿ ಬೆಳಿಗ್ಗೆ ಸಂಜೆ ವಾಕ್ ಕರ್ಕೋಡು ಹೋಗತಿದ್ದ ಫುಡ್ ಎಲ್ಲ ನಾನೇ ಆಗ್ತಿದ್ದೆ ಚೆನ್ನಾಗಿತ್ತು ನನ್ನ ಜೊತೆ ಇವಾಗಲೂ ಇದೇ ಊರಲ್ಲಿದೆ ಹ ಬಟ್ ಅವಾಗವಾಗ ಹೋದಾಗ ಅಂಗೆ ಮಾತಾ ಆಡ್ಸಕೋಂಡ ಬತ ಅದು ಒಂಥರ ಪ್ರಾಣಿನೇ ಬೆಸ್ಟ್ ಅನ್ಸುತ್ತೆ ಮನುಷ್ಯಕ್ಕಿಂತ
ಹೌದು ಅದು ನಿಜಾ
ಹೌದು ಅದೇನ ನಮ್ಮ ಎಮೋಷಲ್ನ್ ಅಬ್ಸರ್ವ್ ಮಾಡ್ ಹ್ಮ ಹ್ಮ ಮನುಷ್ಯ ನಮಗೆ ಸ್ಪಂದ್ತಾರ ಇಲ್ ನಾಯಿಗಳು ಸ್ಪಂದಸ್ತ
ಹೌದು ಹೌದು ಕರೆಕ್ಟು ಸಾಕಿ ನಿಮ್ಮ ಮನೇಲ್ಲ ನೀವು ಕೂಡ
ಸರಿ ಸರ್ ಹ್ಮ್ ನೋಡೋಣ ಪ್ಲಾನ್ ಇದೆ ಹಾ ಸರಿ ಆಯ್ತು ತಗ ಆ ಸರಿ ಬ ಸರಿ